ಹ ಕೇಳಿಸತಾ ಇದ್ದಯತಮ್ಮ ಚೆನ್ನಾಗಿದ್ಯ
ಹಾ ಚೆನ್ನಾಗಿದ್ದೀನಿ ನೀವೇ ಇದ್ದೀರಾ ನೀವಗ
ಹ ಆ ಚೆನ್ನಾಗಿದ್ದೇನೆ ಇವಾಗ ಜೀವ್ನ ಜೀವನ ಅನ್ನೋದು
ಹ್ಮ್
ಜೀವ್ನ ಜೀವನ ಅನ್ನೋ ಟಾಪಿಕ್ ಬಗ್ಗೆ ಮಾತಾಡೋಣ
ಹಾ ಹಾ ಹೇಳಿ
ಜೀವ್ನ ಯಾವಾಗ್ಲೂ ಎಲ್ಲಾರ್ಗು ಒಂದೇ ತರ ಇರೋದಿಲ್ಲ.
ಹೌದು ಅಕ್ಕ.
ಒಬ್ಬೊಬ್ಬಿಗೆ ಒಬ್ಬೊಬ್ರಿಗೆ ಒಂದೊಂದ್ ತರ ಇರತ್ತೆ. ಆದ್ರೆ ಕೆಲವೊಬ್ಬ್ರರಿಗೆ ಜೀವ್ನ. ಹೇಗಿರುತ್ತೆ ಅಂದ್ರೆ ಈ ಜೀವನದಲ್ಲಿ. ಏನ್ ಏನ್ ಇಲ್ಲ ಏನ್ ಇರ್ಬೇಕು ಏನ್ ಇರುತ್ತೆ ಅನ್ನೋದೇ ಅವ್ರಿಗೆ ಗೊತ್ತಿರೋದಿಲ್ಲ. ಅವ್ರಿಗೆ ಎಲ್ಲ ಸಿಕ್ಕಿರುತ್ತೆ ಅವ್ರ ಅಪ್ಪ ಅಮ್ಮ ಎಲ್ಲಾ ಕೊಡ್ಸಿರ್ತಾರೆ ಅವ್ರಿಗೆ. ಆದ್ರೆ ಕೆಲವೊಬ್ರರಿಗೆ ಜೀವ್ನ ಅನ್ನೋದು ತುಂಬಾನೇ ಕಷ್ಟ ಆಗಿರುತ್ತೆ. ತಿನ್ನಕ್ಕೂ ಒಂದ ಹೋತ್ತಿಗೆ ತಿನ್ನಕ್ಕು ಅವ್ರಗೆ ಸಿಗೋದಿಲ್ಲ ತುಂಬಾ ಕಷ್ಟ ಇರತ್ತೆ.
ಹೌದು
ಜೀವನದಲ್ಲಿ ಏನಾದ್ರು ಸಾಧಿಸ್ಬೇಕು ಅಂದ್ರೆ ಒಂದು ಛಲ ಇರ್ಬೇಕು
ಹ್ಮ್
ಆ ತುಂಬಾ ಕಷ್ಟ ಪಡ್ಬೇಕು ಆದ್ರೆ ಇದು ಯಾವ್ದ ಇಲ್ಲ ಅಂದ್ರೆ ಜೀವನದಲ್ಲಿ ಮುಂದೆ ಬರ ಸಾಧ್ಯನೇ ಇಲ್ಲ ರಾತ್ರಿ ಬೇಗ ಮಲ್ಕೋಬೇಕು ಬೆಳಿಗ್ಗೆ ಬೇಗ ಹೇಳ್ಬೇಕು ಇದೊಂದಿದ್ರೆ. ಏನ್ ಬೇಕಾದ್ರೂ ಸಾಧಿಸಬೋದು.
ನಾನು ಪ್ರಯತ್ನ ಪಡ್ತೀನಿ ಬೇಗ ಮಲ್ಗಕೆ ಆದ್ರೆ ನಾನನ್ ಮಲ್ಗಕೆ ಆಗ್ತೀನ ಅವರು ಬೇಗ ಮಲ್ಗಾಕಿ ಪ್ರತ ದಿನ. ಹ ಒಂದ್ ಗಂಟೆ ಮೇಲೆ ಆಗ್ಬಿಡ್ತಿದೆ ಮಲ್ಗೋದು. ಏನ್ ಮಾಡ್ಲಿ ನಾನು.
ಆ ತರ ಎಲ್ಲಾ ಮಾಡ್ಕೊಳಕ್ ಹೋಗ್ಬೇಡ ಜೀವ್ನ. ಇವಾಗ ಇವತ್ತು ಹೀಗಿದೆ ಅಂದ್ರೆ ಮುಂದೆ ನಿನ್ ಜೀವನದಲ್ಲಿ ತುಂಬಾ ಚೆನ್ನಾಗಿರ್ಬೇಕು. ಅಂದ್ರೆ ನೀನ್ ಇವಾಗಿಂದ ಇವಾಗೆ ಕಷ್ಟ ಪಟ್ರನೆ ಅದಾಗೋದು ಇಲ್ಲ ಅಂದ್ರೆ. ಆಗೋದೇ ಇಲ್ಲ.
ಹೌದುಪ್ಪಾ. ಅದ ಪ್ರಯತ್ನ ಪಡ್ತೀನಿ ಜೇಗ ಮಲ್ಲಿಗೆ ಬೇಗ್ದ ಇರ್ತಿ. ಎಲ್ಲ ಇದ್ ಮಾಡಬೇಕು.
ನೋಡು ನಿನ್ನಿ ನಿನ್ನಿಂದ ನಿನ್ನಿಂದ ನಾಲ್ಕ್ ಜನ. ಉಪಯೋಗ ಆಗ್ಬೇಕು ಅಂದ್ರೆ. ನೀನ್ಸು ಫಸ್ಟ್ ನೀನ್ ಒಳ್ಳೆ ಸ್ಥಾನದದಲ್ಲಿ ಇದ್ರೆ ಅಲ್ವಾ ನೀನ್ ನಿನ್. ನಿನ್ನಿಂದ ಬೇರೊಬ್ರು ಏನಾದ್ರು ಹೆಲ್ಪ್ ಹೆಲ್ಪ್ ಮಾಡಕ್ ಸಾಧ್ಯ ಆಗೋದು ನೀನುನು.
ಹೌದು.
ಅಲ್ಲ ನೀನು. ನಾಲ್ಕ್ ಜನಕ್ಕೆ ಮಾದರಿಯಾಗಿರ್ಬೇಕು ಆದ್ರೆ ನೀನು. ಈ ತರ ಎಲ್ಲಾ ಮಾಡ್ತಾ ಇದ್ರೆ ಏನಾಗತ್ತೆ ಹೇಳು ನಿನ್ನ ಜೀವ್ನ. ಚೆನ್ನಾಗಾಗುತ್ತಾ ಹಾಳಾಗತ್ತೆ.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
ಹ್ಮ. ಹ ಆದ್ರಿಂದ ನೀನು. ಸ್ವಲ್ಪ ಜೀವನದಲ್ಲಿ ಮುಂದೆ ಬರ್ಬೇಕು ಅಂದ್ರೆ.
ಹಾ.
ಎಲ್ಲಾ ಒಳ್ಳೇದಾಗ್ಬೇಕು ಅಂದ್ರೆ ಅಪ್ಪ ಅಮ್ಮ ಹೇಳಿದ್ ಮಾತ್ನಾ ಕೇಳ್ಬೇಕು.
ಸರಿಯಾಕ ಹಂಗೆ ಮಾಡ್ತೇನಿ ಆದ್ರೆ ಇಲ್ಲಿ.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
ನಂಗ್ ರೂಳಿನೇ ಆಗಿಲ್ಲ ಬ ಲೆಟಾಗ ಮೇಲೆತ್ತಿದ್ದೀನಿ ಅದ ಅದೇ ಏದೊಳತ್ ಆಗ್ತಿಲ್ಲ ಕರೆಕ್ಟ್. ಸರಿ ಅದ ಇದ ಮಾಡಿ ದಿನ ಓದಿ. ಮಾಡಬೇಕು ಈಗ ಜಾಸ್ತಿ ಸಮಯ ಕಳಿತಿದ್ದೀನಿ ಸಮಯ ಬೇರೆ. ಕಡಿಮೆ ಇದೆ.
ಸಮಯ ವ್ಯರ್ಥ ಮಾಡ್ಬೇಡ ಆದಷ್ಟು ಸ್ನೇಹಿತರನ್ನ. ಆದಷ್ಟು. ನೀನು ಜೊತೆ ಸೇರೋದನ್ನ ನಿಲ್ಸು.
ಸರಿ ಅಕ್ಕಾ ಆಯ್ತಾ ಹಂಗೆ ಮಾಡ್ತೀನಿ.
. ಆದಷ್ಟು ಪುಸ್ತಕನಾ ಓದು.
ಹಾ.
ಅ ಇವತ್ತಿನ ದಿನ ವಿಷಯ ತಿಳ್ಕೊ ನಮ ನಮ ನಾವಿರೋದ. ಜಾಗದಲ್ಲಿ ನಮ್ಮ ಊರಲ್ಲಿ. ಅ ನಮ್ಮ ಭಾರತ ದೇಶದಲ್ಲಿ ಏನೇನ್ ಆಗ್ತಾ ಇದೆ ಅದೆಲ್ಲಾ ತಿಳ್ಕೊ. ಅಹ ಯಾವ್ದಾದ್ರರು ಒಂದು ಆಹ. ನೀನು ಪರೀಕ್ಷೆ ಬರ್ಬೇಕ ಬರೀಬೇಕು ಅಂದ್ರೆ. ಇದೆಲ್ಲಾ ತುಂಬಾನೇ ಉಪಯೋಗ ಆಗತ್ತೆ ನಿನ್ಗೆ ಹಾ ಅಲ್ವಾ
ಹೌದೌದು ಎಲ್ಲಿದ್ದೀರಾಕ ಇವ್ ಮನೇಲ್ಲ ಇದ್ದೀರಾ
ಹಾ ಮನೆಯಲ್ಲೇ ಇದ್ದೇನೆ
ಹ್ಮ ವಿಶ್ವಜಿತ್ ಏನ್ ಮಾಡ್ತಿದ್ದಾನನೆ
ಹ ಅವನು ಊಟ ಮಾಡ್ತಾ ಇದ್ದೇನೆ ಊಟ ತಿನ್ಸ್ತಾ ಇದ್ದೀನಿ
ಹೌದಾ
ಹ್ಮ್ ನಿ್ದ ಊಟ ಆಯ್ತಾಪಾ
ಹಓ ಊಟಾ ಆಯ್ತಾ
ಹ್ಮ ಹಾ ಹಾ ಹಾ ಯ ನೋಡು ಒಂದ್ ಹೊತ್ತು ಊಟಕ್ಕೆನು ಒಬ್ಬೊಬ್ಬಿಗೆ ಎಷ್ಟ ಎಷ್ಟ ಕಷ್ಟ ಆಗತ್ತೆ ನಾವ್ ಇಷ್ಟು ಅಹ ನೆಮ್ಮದಿಯಿಂದ ಒಂದು ಮನೇಲಿ ಊಟ ಮಾಡ್ತಾದೀವಿ ಅಂದ್ರೆ ಅದಕ್ಕೆ ನಮ್ಮ ಅಪ್ಪ ಅಮ್ಮನೇ ಕಾರಣ ಅಲ್ವೇ ಅವ್ರ ಏನ್ ಅವ್ರ ಎಷ್ಟ ಎಷ್ಟು ತ್ಯಾಗ ಮಾಡಿದ್ದಾರೆ ಏನೆಲ್ಲಾ ಮಾಡಿದ್ದಾರೆ ಅದಕ್ಕೆ ನಾವು ಸ್ವಲ್ಪ ಅಪ್ಪ ಆದ್ರರು ಬದ್ಲು ಕೊಡ್ಬೇಕಲ್ವಾ
ಹಂಕ ನಾನ್ ಮಾಡ್ತೀನಿ ನನ್ಗೆ ಇಷ್ಟ ದಿವಸ ಸಮಯ ವ್ಯವಥೆ ಮಾಡಿದ್ದಯ್ತು ನಿನ್ ಮೇಲೆ ನಾನ್ ಮಾಡದ ಸಮಯ ವ್ಯರ್ಥ ಮಾಡಲ್ ಎಲ್ಲ ಓದ್ಕೊಂಡ್ ಈಗ
ಹ್ಮ ಹಾ ಹಾ
ಮುಂದಿನ ವರ್ಷ ಮುಂದಿನ ವರ್ಷ ಮುಗಿಯಷ್ಟಲ್ಲಿ ನನಗೆ ಕೆಲಸ ಸಿಕ್ಕಿರ್ಬೇಕು
ಹ್ಮ್ ನೀನ್ ಮುಂದಿನ ವರ್ಷ ಸ ಅಸ್ಟೊಲ್ಗಡೆ ಕೆಲ್ಸ ಸಿಕ್ಕಿರ್ಬೇಕಂದ್ರೆ ನೀನ್ ಇವಾಗಿಂದಾನೇ ಕಷ್ಟ ಪಡ್ಬೇಕಲ್ವಾ
ಹೌದಾ ಅದೇ ಇವಾಗ ನಾಡಿಂದ ನಾಡೆಯಿಂದಾನೇ ಸ್ಟಾರ್ಟ್ ಮಾಡ್ತ
ಹ್ಮ ಹ್ಮ ಆಯ್ತು ಏನಾದ್ರೂ ನಿಂಗೆ ಏನಾದ್ರೂ ಸಹಾಯ ಬೇಕಂದ್ರೆ ಬಂದ್ ನನ್ನ ಹತ್ರ ಆ ಒಂದು ಒಂದ್ ಕರೆ ಮಾಡೋ ನಾನ್ ನಿನ್ಗೆ ಯಾವ ತರ ಸಹಾಯ ಬೇಕದ್ರೂನು ಮಾಡ್ತೇನಿ
ಹೌ
ಹ್ಮ್ ಮತ್ತೆ ಇನ್ನೇನ್ ಸಮಾಚಾರ
ಹೌದಕ್ಕ
ಹ್ಮ್
ಇರಿ ಹಂಗೆ ಲೈನ್ಲ್ಲ ಇರಿ ಒಂದ್ ಸೆಕೆಡ್
ಏನು ಹಲೋ ಹಲೋ ಕೇಳಸ್ತಾ ಇದೀಯ. ಹಲೋ
ಹಾ ಹೇಳಿ ಕೆಳಸ್ತೈತ.
ಹ ಹಾ ಹಾ ಕೇಳಸ್ತಾ ಇದೆ ಕನ್ನಡ ಅನ್ನೋದು ಒಂದು ಭಾಷೆ ಅಲ್ಲ. ನಮ್ಮ ಉಸಿರು ನಮ್ಮ ಜೀವ್ನ. ಕನ್ನಡ ಅನ್ನೋ ಭಾಷೆಯಿಂದಾನೇ ನಾವು ಇವತ್ತು ಈ ಸ್ಥಾನಕ್ಕೆ ಬಂದಿರೋದು ಇ ಸ್ಥಾನದಲ್ಲಿ ಇರೋದು ನಾನು ಹುಟ್ಟಿದ್ದು ಕನ್ನಡದಲ್ಲೇ ನಾನ್ ಕುಡಿತಾ ಇರೋದು ನೀರುನು ಕನ್ನಡನೇ.
ಹೌದಕ್ಕ ಅದುನು ನಿಜಾನೆ ಹ್ಮ್. ಯಾಕ ಅಕ್ಕ ಕೆಮ್ಮು.
ಹಾ ಕೆಮ್ಮಿದೆ ಸ್ವಲ್ಪ ಅದು ಹ ಕುಡಿತೀನಿ ಕುಡಿತೀನಿ. ಅ ನಾನು ಓದಿದ್ದು ಕನ್ನಡ ಮಾಧ್ಯಮದಲ್ಲೇ ಕನ್ನಡ ಮೀಡಿಯಂ ಅಲ್ಲೇ ಓದಿದ್ದು. ಹ ಆಂಗ್ಲ ಆಂಗ್ಲ ಭಾಷೆ ಅಂದ್ರೇನೆ ನನ್ಗೆ ಸ್ವಲ್ಪ ಆಗೋದಿಲ್ಲ.
ಹೌದಾ,
ಹ ಗೊತ್ತಿಲ್ಲ ಆಂಗ್ಲ ಭಾಷೆ ಅಂದ್ರೆ ನನ್ಗ ಆಗೋದೇ ಇಲ್ಲ. ಅದಕ್ಕೆ ನಾನ್ ಆಂಗ್ಲ ಆಂಗ್ಲ ಆಂಗ್ ಇಲ್ಲ ಇಲ್ಲ ಆಂಗ್ಲ ಮೀಡಿಯಂ ಇಂದ ನಾನು, ಕನ್ನಡ ಮಾದ್ ಮೀಡಿಯಂಗೆ ನಾನು, ಆ ನಾನು ನಾಲ್ಕನೇ ತರಗತಿ ಯಲ್ಲೇ ನಾನ್ ಬದ್ಲಾಯಸ್ಕೊಂಡೆ..
ಅಲ್ಲ ನೀವು ಎಲ್ಲಾ ಭಾಷೆನು ಒಂದೇ ತರ ನೋಡ್ಬೇಕು ನೀವು.
ಎಲ್ಲಾ ಭಾಷೆನೂ ನನಗ್ ಒಂದೇನೆ. ಆದ್ರೆ ಆದ್ರೆ ಕನ್ನಡ ಅಂದ್ರೆ ಒಂದೇ ಅಲ್ಲ ನನ್ಗೆ ಅದು ಜೀವ್ನ.
ಹಾ ಅಕ್ಕ ಸರಿ. ಎಲ್ಲಾರ್ಗು ಅದೇ ಅರ್ಥ
ಹ್ಮ್.
ಎ ಇನ್ನೇನಾದಕ್ಕ ಸಮಾಚಾರ.
ಸಮಾಚಾರಾ. ಆ ಅದೇ ನೀನೊಂದ್ ಸ್ವಲ್ಪ ನಿನ್ ಜೀವನದಲ್ಲಿ ಮುಂದೆ ಬಂದ್ರೆ ನೋಡಪ್ಪ. ನಮಗೂ ಸ್ವಲ್ಪ ಸಹಾಯ ಅನ್ನೋದು ಸಿಗತ್ತೆ.
ಹ್ಮ್ ಹ್ಮ್ ಸರಿ ಅದವಲ್ಲವು ಮುಂದೆ ಹೊಟ್ಟಿನ್ ಜೀವ್ನ. ದಲ್ಲಿ
ಹ್ಮ.
ಎ ಸಾಧನೆ ಮಾಡ್ತಿನಿ.
ಹ್ಮ್ ಸಾಧನೆ ಮಾಡಿ ತೋರ್ಸು. ನೋಡು ಇಲ್ಲ. ಅ ಏನು, ಅ ಖುಷಿ ಪಡೋರಲ್ಲಿ ನಾನು ಒಬ್ಬಳಾಗಿರ್ತೀನಿ. ಇನ್ನಾ, ಒಂದು ಸಾಧನೆಗೆ ಮೆಚ್ಚುಗೆ ನಂದು ಯಾವತ್ತೂ ಇದ್ದೇ ಇರುತ್ತೆ.
ಹ್ಮ್ ಹ್ಮ್ ಸರಿ ಅಕ್ಕ ಹಂಗೆ ಮಾಡ್ತೀನಿ.
ಹ್ಮ.
ಈಗ. ಇವಾಗ ಅದೇ ಅಡಗೆ ಆಗಿದೆ ಮಕ್ಕಳಿಗೆ ಒಣ ಬಡಸಿ, ನಾನು ಸ್ವಲ್ಪ ಊಟ ಮಾಡಿ, ಮತ್ತೆ ನೋಡ್ಬೇಕು ಏನ ಆಗತ್ತೆ ಅಂತ. ಮಕ್ಕಳಿಗೆ ಸ್ವಲ್ಪ ಪಾಠ ಹೇಳ್ಕೊಟ್ಟು ಅವ್ರನ್ನ ನೋಡ್ಕೋಬೇಕಲ್ಲ ನಾನ್ ಸ್ವಲ್ಪ ಹೊರಗಡೆ ಹೋಗಿ ತರಕಾರಿ ಎಲ್ಲಾ ತಗೊಂರ್ಬೇಕಲ್ಲಾ.
ಹೌದು ಕರೆಕ್ಟ್. ಡಿ ಮಾರ್ಟಿಗೆ ಹೋಗ್ಬೇಕು ಅಂತಿದ್ರಲ್ಲ.
ಹಾ ಆ ವಸ್ತುಗಳ ಮಳಿಗೆಗೆ ಹೋಗಬೇಕು ಬಳ್ ಆದ್ರೆ ಏನ್ ಮಾಡೋದು. ಇವಾಗ ನನ್ನ, ನನ್ನ ಬದಲಾವಣೆ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನನ್ನ ಕಾರ್ಯದಲ್ಲಿ. ಹಾ, ಆ ಇವಾಗ ನಾನು ಅಲ್ಲಿ ಮಳಿಗೆಗೆ ಹೋಗ್ತಾ ಇಲ್ಲ. ಇ ತರಕಾರಿ ಸೊಪ್ಪು ಸದೆ ಎಲ್ಲ ತಗೊಂಡ್ ಬರಕೋಗ್ತಾ ಇದೆ
ಹೌದಾ ಹಂಗಾದ್ರೆ ಸರಿ ಆ ಮಾರ್ ಎಲ್ ತರ್ತೀರಾ ಮಾರ್ಕೆಟ್ ಅಲ್ಲಿ ತರ್ತೀರಾ ಇಲ್ಲೇ ಎ ಎಳ್ ತರಕ್ ಹೋಗ್ತೀರಾ
ಅ ನಾನು ಎಲ್ಲಿ ಅಂದ್ರೆ ಇಲ್ಲೇ ನನ್ನ ಮನೆ ಹ ಹತ್ತಿರನೇ ಒಂದು ಹಣ್ಣುಗಳ ಮಾರುಕಟ್ಟೆ ಇದೆ
ಹೌದಾ ಹಾ ಹಾ ಸರಿ
ಪಕ್ಕಾನ ತರಕಾರಿಗಳ ಮಾರುಕಟ್ಟೆ ಕೂಡ ಇದೆ
ಹಾ ಹಾ
ಹ್ಮ್ ಅಲ್ಲಿಂದನೇ ತಗೊ ಬರ್ಬೇಕು ಅಂತ ಅನ್ಕೊಂಡಿದ್ದೀನಿ ನೋಡ್ಬೇಕು ಮಕ್ಕಳು ಸ್ವಲ್ಪ ಊಟ ಮಾಡಿ ಮಲಗಿದ್ರೆ ನಾನ್ ಸ್ವಲ್ಪ ಹ ನನ್ನ ಕೈ ಕೂಡ ಸ್ವಲ್ಪ ಇದಾಗತ್ತೆ ವಿರಾಳವಾಗತ್ತೆ
ಹಾ ವೃಕ್ಷಾಂತಿ ನೀವುದು ವೃಕ್ಷಾಂತಿ ಇಲ್ಲ ಹೋಳ್ಗೆ
ಹ ವಿಶ್ರಾಂತಿ ಕೂಡ ತಗೊಳಕ್ ಸಾಧ್ಯನೇ ಇಲ್ಲ ಈ ಮಕ್ಕಳ ಮಕ್ಕಳ ಎದ್ಬಿಟ್ರೆ ಅಂತೂ ವಿಶ್ರಾಂತಿ ಅನ್ನೋದೇ ನಾವ್ ಮರ್ತ ಮರ್ತ
ಹ ಯಾಕಕ ಹಂಗ ಹೇಳ್ತೀರಾ ನೀವು ಅದ ನೀವು ಹೊಡಿಬಹುದು ಅಲ್ವಾ ನೀವು ಬೆಳಗ್ಗೆನೇ ಎದ್ದೇಳ್ತೀರಾ
ಬೆಳಿ ಬೆಳಿಗ್ ಎದ್ದು ನಾಷ್ಟ ಮಾಡಿ ಅವ್ರಿಗೆ ರೆಡಿ ಮಾಡಿ ಸ್ಕೂಲ್ ಕಳಸಿ ಮತ್ತೆ ಇನ್ನ ಒಂದು ಚಿಕ್ಕ ಪಾಪು ಇದೆ ಅವನನ್ನು ನೋಡಿ ನಾನು ಅಷ್ಟ ತಗೊಳ್ಳುವುದು ನಾನು ಮರ್ತು ಹೋಗಿದ್ದೇನೆ
ಸರಿ ಯಾ ಅದೇ ನೀವು ನೋಡಿ ಬನ್ನೆ ನೋ ಬೆಳಿ ಇತಾನಲ್ಲ ಸ್ಕೂಲ್ಗೆ ಹಾಕಿ ಅವನಿಗೆ
ಹಾ ಹ ಪಾಠ ಶಾಲೆಗೆ ಸೇರ್ಸ್ಬೇಕು ನೋಡೋಣ ಏನಾಗತ್ತೆ ಅಂತ
ಸರಿ ಸರಿ ಅಕ್ಕ ನಿಮಗೆ ಮತ್ತೆ ಮಾಡ್ತೀನಿ ಇರಿ ನಾನು ಹೊರಟೆ ಆಚೆ ಹೊರಟೆ
ಓಕೆ ಆಯ್ತು ಕಣ ಓಕೆ ಓಕೆ